ಹೆಂಗಿದಿಯ
ನೀನು
ನೀನು ದಿಮ್ ತಗೊಂಡು ಆಕಡೆ ತಲೆ ಮಾಡ್ಬೇಕು.
ಸ್ವಲ್ಪ ನಿಧಾನಕ್ಕ ಮಾತಾಡು.
ಏನ್ ಮಾಡ್ತಿದಿಯಾ.
ಏನು ಮಾತಾವ ಏನು ಮಾಡ್ತಿಲ್ಲ.
ಯಾಕೆ.
ಇನ್ನು ನೀನ ನೀನು ನೆನಪಾದೆ ಫೋನ್ ಮಾಡ್ದೇ.
ಹ್ಮ ಸ ಊಟಾ.
ಹೌದಾ ಆಯ್ತು ನಿಂದ ಆಯ್ತಾ.
ಹ್ಮ ಅದೇನು ಟಮಾಟೊ ಬಾತ್ ಅಂತ ಮಾಡಿದ್ರು.
ಹ್ಮ್ ಸರಿ ಯಾವುದಾದರೊಂದು ಪಿಚರ್ ಸ್ಟೋರಿ ಹೇಳು.
ಹೌದು ಯಾವ್ದು ಹೇಳ್ಲಿ.
ಹ್ಮ ಯಾವುದಾದರೊಂದು ನೆನಪಿಸ್ಕ.
ಹ ಅದು ಮರ್ತ ಹೋಗಿಬಿಟ್ಟಿನಿ.
ಹೇ ಹೇಳೋ.
ಅದೇ ದಿನೋ.
ನೆನಿಸ್ಕ ನೆನಿಸ್ಕ.
ಹೇಳಕ್ ನೋಡ್ಬೇಕು ಫೀಲಿಂಗ್ ಹಂಗೆ ಉಕ್ಕು ಬರ್ತತೆ.
ಹ್ಮ್
ಒಂದ್ ಹುಡುಗ ಒಂದ್ ಹುಡ್ಗಿನ ಲವ್ ಮಾಡ್ತಿತೀರ್ಥನ.
ಹ್ಮ್
ಹ್ಹ್ ಒಂದ್. ಸೋ ಹಂಗೆ ಇರ್ತೈತೆ ಅವ ಅವ್ರ ಫ್ರೆಂಡ್ ಮನಿಗೆ ಹೋಗಿರ್ತಾನ. ಫ್ರೆಂಡ್ ಮನ್ಯಾಗ ಅವರು ರೂಮ್ನಾಗ ಇರ್ತಾರ.
ಹ್ಮ್ ಹ್ಮ
ಅದು ಸೀನ್ ಸಾರ್ಯಗ ಐತೆ
ಏನ್ ಮಾಡ್ತಾರೆ.
ಬರ್ತಾಳ ಅವನು ಎಣ್ಣೆ ಬಾಟ್ಲೆಲ್ಲ ಮುಂದಿಟ್ಕ ಕುತಿರ್ತಾನ.
ಹ್ಮ್
ಏಣ್ಣೆ ಕುಡಿಬೇಕಂತ.
ಹ್ಮ್
ಅವಾಗ ಅವಳು ಬಂದ್ಬಿಡ್ತಾಳೆ ಇವನು ಸೈಡ್ಗೆ ಹೋಗ್ತಾನ. ಕುಡ್ಕೊಂಡು ಬಂದು. ಇಲ್ಲಿ ಬಂದು ಕೂತಂತಾನ ಅಷ್ಟ ಗಟ ಎಲ್ಲ ರೂಮ್ ಎಲ್ಲ ಕ್ಲೀನ್ ಆಗಿರ್ತತೆ
ಹ್ಮ
ಮದ ಸಂಖ್ಯೆ ಹೆಂಗ್ ಸಿಗ್ರ ಹಂಗ ಇರ್ತತೆ
ಹ್ಮ್
ಕ್ಲೀನ್ ಮಾಡಣಕಂದು ಇರ್ತಾರ
ಹ್ಮ್
ಮಟ್ಲೆ ಎಲ್ಲಾ ಊಟ ಕುೂತ್ಕೊಂತಾರೆ ಉಣಬೇಕಾರ
ಹ್ಮ್
ಊರಿ ಇರ್ತಾಳಲ್ಲ ಹೀರೋಯನ್ ಅವಳು ನೀನ್ ಲ ಅವರ್ ಇದ್ಲಲ್ಲ ಇವಾಗೇಏನಾದ ಅಂತ ಕೇಳ್ತಾರ
ಹ್ಮ್
ಹ ಅವನತು ಮುಂಚೆ ಇದ್ಲು ಇವಾಗಿಲ್ಲ ಎಲ್ಲಾ ರೊಕ್ಕು ದಾಸೆ ಇಟ್ಟು ಉಡ್ತಾರ ನಮ್ಮನ್ನ
ಹ್ಮ
ಇಲ್ಲ ವೇಸ್ತು
ಹ್ಮ್
ಹಗೆಲ್ಲ ಹೇಳ್ತಾನೆ ಅವನು ಅವನ ಫ್ರೆಂಡ್ ಇರೋ ಫ್ರೆಂಡು
ಹ್ಮ್
ಹೋಗ ಇವಳಿ ಇವ್ಳು ಏನಂಗಂತೋಳ ಗೊತ್ತಿಲ್ಲ ಇದ್ದ್ ಬಂದ್ಬಡ್ತಾಳ
ಹ್ಮ
ಹ ಬಂದು ಇವನ್ ನೀನು ಎಲ್ಲಾ ಅವ್ರ ರೀತಿ ನೀನು ಮಾಡಗ ಈಂದು ಪುಟ್ಟ ಬೇಡ ಅವೆಲ್ಲ ಹೇಳ್ತೇನೆ
ಹ್ಮ
ಎಲ್ದಕ ಒಂದ ಸೈಡ್ಗೆ ಬಂದು ಇವರಿಬ್ರು
ಹ್ಮ್
ಸೊ ಮಾತಾಡ್ಕೊಂತಾರ ಹಂಗೆ ಇ ಒಂದಸೌ ಯಾವ್ದೋ ಫಂಕ್ಷನ್ ಇ ಇದು ಫಂಕ್ಷನ್ ಇರ್ತದ ಅದು ಯಾರ್ದು ಟೀಚರ್ ನೋಡಕೋ ಇರ್ತಾರೆ ಟೀಚರಿನೋಡ ಒಕೆ
ಹ್ಮ್
ನೋಡಕ್ ಹೋದಾಗ ಅವೋ ಒಂದ್ ಹೇಳಿರ್ತಾನ ಅದೇಏನು
ಹ್ಮ್
ಇ ಎಲ್ಲ ನಾ ಒಬ್ಳೇ ಓಡಾಡ್ಬೇಕ್ರೀ ಯಾರಾನ ಆಟದವರು ಯಾರ ನಿನ್ನಿಂದೆ ಚಿಟಸ ಈ ತರ ಮಾತಾಡು ಅಂತ ಹೇಳ್ತಾನ ಹೌದ ಹದು ಇದು ಟೀಚರ್ ಇರ್ತಲ್ಲ ಫ್ಲೈಟ್ ಟೈಮ್ ಆಗೈತ ಅಂತ ಹೋಗ್ಬಿಡ್ತಾಳ
ಹ್ಮ್
ಹೌದಾಗ ಇವರು ಇಬ್ರು ಒಂದೇ ರೂಮ್ಲ್ಲಿ ಇರ್ತಾರೆ ಒಂದೇ ರೂಮ್ ಇರ್ತದೆ ಅದು ಅದು ಕೀ ಕೊಟ್ಟ ಇರ್ತಾರ
ಹ್ಮ
ಅವಾಗ ಹನ್ನು ಇಬರು ಬರ್ತಾರೆ ರೂಮ್ ಮೂಲಕ
ಹ್ಮ
ಇವನಿ ಹೇಳಿದ್ರು ಮೆತ್ತ ಇವನ್ ಮಾಗೆ ಪ್ರಯೋಗ ಮಾಡ್ತಾರೆ
ಹ್ಮ
ಅವ್ರಮ್ಮ ಏನ್ ಫೋನ್ ಮಾಡಿದಕಲ್ಲ ಆರಾಮ್ ಮುಂದಾಗೆ ಇವನು ಹೇಳ್ಕೊಟ್ಟಿದಿತೀನಿ ಹೇಳ್ತಾಳೆ
ಹ್ಮ
ಹೋಗ ಅವನಿದ್ದು ನಾನು ಮಾಡಿರೋದ ನನಿಗೆ ನಾನ್ ಹೇಳ್ಕಿಟ್ಟಿರೋದ ನನಗ ಮಾಡ್ತೀಯಲ್ಲ ಹಮ ಬಾಳ ವೇಚಾರಾಗತನೆ ಹ ಅವಾಗ ಒಂದ ಸಾಂಗ್ ಬರ್ತತಿ
ಹ್ಮ
ಹ ತಿರಿಗ ಆ ಬಣ ದುಃಖ ಪಡ್ತಾನ ಬಾಳ ಅಳಗತಾವ ಅವಾಗ ತಿರ್ಗಾ ಹಂಗೆ ಆಗ್ತತೆ ಒಂದ್ ದಿವ್ಸ ಬಿಟ್ಟ್ ಬಿಡ್ತಾಳ ಅವಳ ಬೇಕಪ್ಪ ಅಂತ ಹೇಳಿ ಬಿಟ್ಟು ಹೊರ್ತಾ
ಹ್ಮ್ ಹ್ಮ್
ಹ ಬರ ಎಕ್ಸಾಮ್ ಎಕ್ಸಾಮ್ ಬರಕ ಹೋಗ್ತಾರಾ ಯಾವ್ದೋ ಎಕ್ಸಾಮ್ ಕಟ್ಕೊಂಡಿರ್ತಾರ ಅದು ಬರಿಬೇಕಲ್ಲ ಹೋಲ್ಕೊಡ್ಬೇಕಾದ್ರೆ ಇವನ್ ಏನೆಲ್ಲ ಬರ್ತಿತ್ತಳ ಅವಳಿಗೆ ಎಷ್ಟು ಓದಿದ್ರು ಏನ್ ಮಾಡಿದ್ರು ಇವಳೇ ನನ್ ಬರ್ತಿತ್ತ ನಾ ಅದ ಕಲ್ಲ ಅವರು ಅಮ್ಮೊನ್ನುೊ ತೊಡು ಕಸತಾಗ ತ ಬರ್ತಾಳ ಬಂದಿದ ಅಲ್ಲಿ ಕೇಳ್ಕೊಂಡ ಓತಳ ಹೇಳ್ತಾಳೆ ಹಿಂಗ ಹಿಂಗ ಆಗತಿ ಯಾವಾಗೂ ನೀವು ಓದು ಇಷ್ಟ ಹೋದವಲ್ಲ ನನ ಅವನೇ ಬೇಕು ಮಂತಲ್ಲ ಹೇಡ್ತಿತ್ತಳ
ಒಂದ್ ದಿವ್ಸ ಎಕ್ಸಾಮ್ ಬರಯಕ್ ಹೋದಾಗ ಎಕ್ಸಾಮ್ ಅಲ್ಲಿ ಎಲ್ಲ ತಿರಿ ಬೀಧಪರತಳ ಹ ಒಂದ್ ವರ್ಷ ಓದಿರ್ತಾಳ ಒಂದ್ ವರ್ಷ ಓದಿರೋದೆಲ್ಲ ಹಳಾಗ್ ಬಿಡ್ತತೆ ಹಳಾಗಬಟ್ಟತ್ತ ಅದಕ್ಕೆ ಓದ್ಕೊಬೇಕಂತ ಹೇಳ್ತಾರ
ಹ್ಮ್
ಹಾಗ ಈ ಈರು ಬಂದು ಮಾತಸ್ತಾನ ಹ ಇರೋ ಬಂದು ಮಾತಾಡ್ಸ್ತಾನ ಹ ನಾ ಹೇಳಿದ್ದೆಂದಾ
ಹ
ನಾು ಹೇಳಿದ್ದಲ್ಲ ಅಂತವ ಹ ಅದಕ್ಕೆ ಅವನು ತಿರ್ಗಾಾಯಿ ಇಪ್ಪ ಒಂದಾಗಗ್ತಾರ
ಹ್ಮ್
ಆ ಮಟ್ಲೆೇ ಮದವಗ್ತಿತಾರೆ ಅಷ್ಟು ಗೊತ್ತು ನೋಡಣ ಇಷ್ಟು ಗ ನೀವು ಇವು ಐ ನೋಡು ಸ ಹ ಮೂವ ಸಹಕ್ ಇನ್ನು ಎನ್ಿಗೆ ಸಹಕ್ಲವೆಲ್ಲದು ಹ ಯದು ಯು ಐ ಹ ಮೂವಿ ನೋಡಿಲ್ಲ ಹ್ಮ ಯ ಓಪೋ ಯಾವ್ದೋ ಕನೆಕ್ಟ್ ಆಗೈತೆ ಹ್ಮ್ ಫಸ್ಟ್ ಮೂವಿ ಸೈಕ್ ಐತ್ಯ. ಹ್ಮ್.
ನೀವು ಈ ಮುಂದೆ. ಮುಂದೆ ಭವಿಷ್ಯ ಇರ್ತತಲಾ. ಲೆ ನನ್ನ ಬ್ಲಾಕ್ ಮಾಡಿದ್ದ ಅನ್ಸತದ ನೋಡಲೆ ಲೆ.
ಅದೇ ಫಿಕ್ಸ್ ಏನ.
ತೀರ್ತದಲ್ಲ. ಆ ಭವಿಷ್ಯನ ಅದರಗಿರ್ತದೆ. ಅವ ತೆಗ್ದಾನಲ್ಲ ಅದರಗ ಇರ್ತತ್ತ.
ಹ್ಮ.
ಚೆನ್ನಾಗಿ ಐತಿ ಮೂವಿ ಅಂದ್ರೆ. ಹಾ ಚೆನ್ನಾಗಿ ಐತಿ ಮೂವಿ ನೀನ ನೋಡಬೇಕ ಅದು.
ಹ್ಮ್.
ತುಂಬಾ ಚೆನ್ನಾಗಿ ಐತಿ ಫಸ್ಟ್ ಗೆ ಸೈಕ್.
ಹ್ಮ್.
ಅವ ಯಾರೋ. ಇರ್ತಾರೆ ಇಂದಿಬ್ರು ಫಸ್ಟಗೆ ಇನ್ನ ಸ್ಟಾರ್ಟಿಂಗೆ. ಅವ ಎಲ್ಲಾರ ಹತ್ತಿರ ಬಿಡಸಕೊಂಡು ಬರ್ತನ. ಯಾರೋ ಫಸ್ಟ್ ಗೆ ಹೀರೋ ಬಡಿತಾರ. ಇವ ಹೀರೊವನೇ ಬಿಡಸಕೊಂಡು ಬರ್ತಾನೆ.
ಹ್ಮ್.
ಬಡಸಕೊಂಡು ತಿಳಗ ಆಮೇಲೆ ಸದಷ್ಟೇ ನೋಡಿ. ಸ್ವಲ್ಪೆ ಹೆಚ್ಚಿಗೆ ನೋಡಲಿಲ್ಲ.
ಹ್ಮ್.
ಹ್ಮ್. ಇನ್ನ ಏನ ಮತ ಹೇಳಬೇಕು ನೀ.
ಹ್ಮ್.
ನೀನ್ ಹೇಳಬೇಕು ಇನ್ನ.
ಹ್ಮ್ ಹ್ಮ್.
ಹಂ.
ಯಾವದ ಮತ್ತೇ ನಿನ್ನ ಅನ್ಸಿಕೆ ಯಾವದ ಪಿಕ್ಚರ್ ಚೆನ್ನಾಗೈತಿ. ಹ್ಮ್. ಮತ್ತೆ ಸಮಾಚಾರ. ಯಾವ ಹುಡುಗಿನ ಲವ್ ಮಾಡುತ ಇದೀಯಾ. ಇಲ್ಲಪ.
ಏನ ಮಾಡುತ್ತಾ ಇದೀರಿ ನೀನೇ ಹೇಳಬೇಕು. ಹ್ಮ್.
ಏನ್ ಮಾಡತಾ ಇದೀರಿ ಈಗ.
ಏನಿಲ್ಲ.
ಹ್ಮ್ ಮತ್ತೆ. ಟೈಮ್ ಆಯ್ತು ನಾನು ಇಲ್ಲಲ್ಲ ಸ್ವಲ್ಪ ಹೊರಗಡೆ ಹೋಗ.
ಹ್ಮ್ ನಾನು ಮಲ್ಕಾಂತಿನಿ ಹೇಳ.
ಹ್ಮ್ ಸರಿ ಆಯ್ತು ಇಡೋಣ.
ಹ್ಮ್. ಸರಿ.